ಹೇಳಿ ಬ್ರೋ.
ನಾವ್ ಎಲ್ಲಿಂದ.
ನಾವು ಯಾದಗಿರಿಂದ ಬ್ರೋ.
ಯಾದಗಿರ ಆರಾಮಲ್ಲ ಬರೋ.
ಹಾ ಬ್ರೋ ನೀವು.
ಹ ನಾ
ಏನ್ ಮಾಡ್ತಿದ ಬ್ರೋ.
ಏನಲ್ಲ ಬ್ರೋ ಸುಮ್ಮನೆ ಕಿಕೆಟ್ ಆಡಕ್ ಹೋಗ್ತಿದ್ದೆ
ಹೌದು ಬ್ರೋ
ಹಾ ನೀವೇನ್ ಮಾಡ್ತಿದ್ ಬ್ರೋ.
ನಾವ್ ಏನಿಲ್ಲ ಬ್ರೋ ಇವಾಗ ರೂಮ್ಗೆ ಬಂದಿದ್ವಿ
ಎಲ್ಗ ಹೋಗಿದರಾ
ಇವಾಗ ಯೂನಿವರ್ಸಿಟಿ ಹೋಗಿದ್ವಿ ಬ್ರೋ ನಮ್ ಕಾಲೇಜ್ ಕೆಲ್ಸ ಇತ್ತು.
ಎಲ್ಲಿ ಯಾವ್ದೂ
ಬ್ರೋ.
ಹಾ ಬ್ರೋ.
ಎಲ್ಲಿ ಬ್ರೋ ಕಾಲೇಜು.
ಕಾಲೇಜ್ ಅಲ್ಲ ಬ್ರೋ ಇಲ್ಲಿ ಶರಾ ಸಬ್ ಡಿಸ್ಟಿಕ್.
ಹಾ
ಹಾ ಅಪ್ಪಾ.
ಹಾ ಗೊತ್ತ ಫ್ರೆಂಡ್ ತುಂಬ ಜನ ಕಲ್ತಾವ್ರ ಅಲ್ಲೇನೆ
ಹೌದು ಬ್ರೋ ನೀವ್ ಯಾ ಕಡೆ ಬ್ರೋ
ಇಲ್ಲೇ ಶಾಪೂರ
ಶಾಪೂರ ಬ್ರೋ
ಹಾ ಬ್ರೋ ಇಲ್ಲೆ ಶಾಪುರಣೆ
ನೀವೇನೇನ್ ನೀವೇಏನ್ ಮಾಡ್ತಿದಿರಾ ಬ್ರೋ
ಬೋ ಡಿಗ್ರಿ ಫೈನಲ್ ಇಯರ್ ಬ್ರೋ
ಹೌದ ಬ್ರೋ
ಹಾ ಬ್ರೋ
ಹೆಂಗೈತ್ ಬೋ ನಿಮ್ ಕಾಲೇಜ್ ಆ ಕಡೆ ಲೈಫ್
ಕೆಲಾಸಾ ಬೈ ನಿ ನೆಕ್ಸ್ಟ್ ಇದು ಇಪ್ಪತ್ನಾಲ್ಕಕ್ ನಾಳೆ ನಾಳೆ ಎಕ್ಸಾಮ್ ಕಂಪ್ಲೀಟ್ ಆ ಡಿಗ್ರಿ ಮುಗಿತು
ಹೌದ ಬ್ರೋ
ಹಾ ಬ್ರೋ ನಿಮ್ಮದು
ನಮ್ದು ನಾಳೆ ಕಂಪ್ಲೀಟ್ ಆಗತ್ ಬ್ರೋ ಮುಂದೆ ಲೈಫ್ ಬ್ರೋ
ಮುಂದೆ ನೋಡಿ ಬ್ರೋ ಬಿಎಡ್ ಮಾಡ್ಬೇಕಂತ ಅನ್ಕೊಂಡು ಇದೀನಿ ಬ್ರೋ
ಹೌದ್ ಬ್ರೋ ಎಲ್ಲಿ ಬ್ರೋ
ಬ್ರೋ ಕಡೆ ಬಿಜಾಪುರ
ಬಿಜಾಪುರಾ ಬ್ರೋ
ಹಾ ನಾನ್ ಮೊದ್ಲೆಲ್ಲಾ ಅಲ್ಲೇ ಕಂತಿದ್ದೆ ಸ್ಕೂಲ್ ಅದೆಲ್ಲಾ
ಹೌದ ಬ್ರೋ
ಹ್ಮ್ ಆ ಕಡೆನ್ ಮಾಡ್ಬೇಕಂತ ಅನಕೊಂಡ ಇದೀನಿ
ಆ ಕಡೆ ಎಲ್ಲಾ ವಾತಾವರಣ ಚೆನ್ನಾಗಿರ್ತ ಬ್ರೋ
ಹಾ ಬ್ರೋ ಆದರೆ ಆಯ್ತು ಬ್ರೋ ಮತ್ತ ಹುಡುಗರೆ ಎಲ್ಲ ಸ್ವಲ್ಪ ಜಾಸ್ತಿನ ಸ್ಟಡಿ ಮಾಡ್ಕೊಂಡ
ಆ ಕಡೆ ಬ್ರೋ ಎಜುಕೇಶನ್ ಎಲ್ಲ ಚೆನ್ನಾಗಿರುತ್ತ ಬ್ರೋ ಆ ಕಡೆ
ಅಲ್ಲ ಆ ಕಡೆ ಚೆನ್ನಾಗಿರ್ತ ಬ್ರೋ ಎಲ್ಲಾ ಕ್ವಾಲಿಟಿ ಇರುತ್ತಾ
ಹಾ ಹಾ
ಇದು ಬ್ರೋ ನಾವು ಧಾರವಾಡ ಓದಕ್ಕ ಓದಕ್ಕ ಹೋಗಬೇಕ್ ಮಾಡಿವ ಬ್ರೋ ಹಾ ಬ್ರೋ
ಯಾವ್ದಾದ್ರೂ ಕೋಚಿಂಗ್ ಹೊಕಿರ
ಗುರುಕುಲ ಹೋಗಬೇಕ್ ಮಾಡಿದೀವ ಬ್ರೋ
ಹ್ಮ ಹ್ಮ
ಇಲ್ಲಿ ನಿಮ್ಮ ಹತ್ರ ಬಿಜಾ ಪುರ ಹತ್ರ ಯಾವ್ದ್ ಚೆನ್ನಾಗಿದ ಬ್ರೋ
ಏನ್ ಕೊಚಿಂಗಾ ನೋಡಿಪಾ ನಾವು ಚಿಕ್ಕವರಿಂದ ನೋಡ್ತಾ ಇದ್ವಿ
ಹೌಡು
ಹಾ ಹೇಳ್ಬೇಕಂದ್ರೆ ಕೆಜ್ಜಿ ಅಕಾಡೆಮಿ
ಹಾ ಬ್ರೋ
ಗಜೆ ಕಡಿಮೆ ಒಂದು ಮತ್ತೆ ಎಸ್ ಬಿ ಅದು ಒಂದು
ಹಬಾ
ಹಾ ಅದೊಂದು ತುಂಬಾ ಟ್ರೆಂಡ್ ಅಲ್ಲಿ ಇರೋದು
ಹೌದುಪಡಾ
ಅದ ಬಿಟ್ರೆ ಚಾಣಕ್ಯ ಹ ಮ ಚಿಕ್ಕ ವಯಸಿಂದ ನೋಡ್ತಾರೋ ಅಂದ್ರೆ
ನೀವ್ ಯಾವ್ದ್ ಮಾಡಿಲ್್ರರು
ಬ್ರೋ ನಾವು ಇನ್ನುೂ ಯಾವ್ದು ಮಾಡಿಲ್ಲ
ಹೌತ್
ಹಾ ಮುಂದೆವಾಗ ಬಿ ಎಡ್ ಮಾಡ್ಬಿಟ್ಟು ಹ ಯಾವ್ದಾದ್ರು ಕೋಚಿಂಗ್ ಕನ್ಕೊಂಡಿದ್ವಿ
ಹೌದವಾಾ ಏನ್ ಗುರುಗಳ ಆಕತ್ ಮಾಡಿದೀರಿ ಗು ಗು್ರ
ಹ ನೋಡಿ ಹಣೆ ಬರದದಲ್ಲಿ ಏನ್ ಬರ್ದಿರ್ತ ಅದಾಗುತ್ತೆ
ಹೌದ್ರಾ
ಹ ನಾವ್ ಅನ್ಕೊಂಡಂಗ ಏನ ಆಾಗಲ್ಲ
ಹಾ ಹಾ ಏನಿಲ್ಲ ಬ್ರೋ ನೀವೆಲ್ಲಾ ಆಡವರ್ ಚಮವರ್ ಆಗತ್ತ ಬ್ರ
ಮೋಣ ಬ್ರೋ ಆದ್ರೆ ಬಟ್ ಮನೆ ಪರಿಸ್ಥಿತಿ ಯಾವ್ದ ಇದು ಇರುತ್ತಲ್ಲ ನೂರ ಎಂಟು
ಹೌದಲ್ಪ ಗಣಮ ಜವಾಬ್ದಾರಿ ಮಾರತಾವ
ಹ ಒಬ್ಬ ಸ್ಟೂಡೆಂಟ್ಗೆ ನೂರಂಟು ಕನ್ಸು ಇರುತ್ತೆ ಮತ್ತ್ ನೂರ ಎಂಟು ಜವಾಬ್ದಾರಿ ಇರುತ್ತೆ
ಹೌದ ಬ್ರೋ
ೆಲ್ಲ ನಿಭಸ್ಗೆ ಒಂದು ಹೋಗ್ಬೇಕಾದ್ರೆ ಎಲ್ಲ ಮುಡುತ್ತೆ ಮುಟ್ಲಿ ಇನ್ನು
ಹೌದ್ರಾ ಶಾಪುರಲ್ಲಿ ಎಲ್ಲಿ ಇರ್ತೀರಿ ಬ್ರೋ ನೀವು
ಶಾಪುರ ಅಾಷ್ಟಪ
ಹಾಸ್ಲ್ಪರ
ಹಾ
ಹೆಂಗಿರುತ್ತ ಬ ಜೀವನ ಆಸ್ಲ್ದು
ಅಷ್ಟಲ್ ನೋಡಿ ಇಬ್್ರರು ನೀವವೆಲ್ಲಾ ಹಾಟ್ಲಲ್ಲಿ ಇಲ್ವಾ ಆಸರ್ ನೀವಲ್ಲ
ಇಲ್ಲ ನಿಮ್ ಲೈಫ್ ಹೆಂಗ್ರು ಅದೇ ಊಟ ಅದೆಲ್ಲಾ
ಊಟ ನೋಡಿಬ್ರೆ ಚೆನ್ನಾಗ ಕೊಡ್ತಾರೆ
ಹೌದಬ್ರಾ
ಹ್ಮ್ ಅಷ್ಟಲ ಇಂಗ ಅಂದ್ರೆ ನಿಮಗ್ ಗೊತ್ತಿರುತ್ತಲ್ಲಾ ನೀವು ಎಲ್ಲ ಅಲ ಇದ್ದೀರಾ
ಹಾ ಅಬ
ಹ ನಿಮ್ಗೂ ಗೊತ್ತಿರಂತ
ಹಾ ಬ್ರೋ ನಾಳೆ ಮುಗಸ್ಕೊಂಡ್ ಹೋಗ್ಬೇಕ್ದ್ರಾ ಬಾಳ್ ಫೀಲ್ ಆಗತ್ ಬ್ರೋ
ಮಾಡಕ ಎಲ್ ಬ್ರೋ ಎಲ್ಲ ಕಂಟೆಂಟ್ ಇರುತ್ತಲ್ಲ
ಲಗುವೋಸ್ಕರ ಹೋಗ್ಬೇಕಂತ
ಹಾ ನಮ್ಗ ನಮಗೋಸ್ಕರ ಅಂದ್ರುಸ್ರ ಆದರು ಹೋಗ್ಬೇಕಾಗತ್ತೆಲ್ಲ ಆದ್ರರು
ಹೌಸಿದರಾ
ಹಾ ಇದನ್ ಚಷೋದ ಅಲ್ಲ
ಶಾಶ್ವತಲ್ಲ ನೆನಪಗಳ ಶಾಶ್ವತಲ್ವ
ಹ ಬ್ರೋ
ಒಳ್ಳೆ ನೆನಪುಗಳು ಅಷ್ಟ ತಗೊಂಡ
ನಿಮ್ದೆಲ್ಲ ಹೆಂಗಿದೆ ಮ ಮಸ್ಕರು ನಿಮ್ದಲ್ಲ ಹೆಂಗಿದೆ ಫ್ರೆಂಡ್ ಗ್ರೂಪ್
ನಮ್ದಲ್ಲಾ ಚೆನ್ನಾಗೈತ್ ಬ್ರೋ
ಅದೇ ಫೋನ್ ಫೋನ್ ಒಂದಿದ್ರ ಆಯ್ತ್ ಬ್ರೋ ಏನು ಇರಲ್ಲ ಮತ್ ಮುಂದೆ
ನೋಡಿ ಬ್ರೋ ಈ ಅದೆಲ್ಲ ಸ್ಟಡಿ ಮಾಡಿ ಮುಂದೆ ಓದತಿನಿದ್ರು ಸಿಗಲ್ಲ
ಹಾ ಹಬಾ
ಏನ್ ಮಾಡಿದಾರ ಏನಂತ ತಂದಿದರ ಬ್ರೋ ಆ ಇದು ಹಯದು ಡ ಡಿಗ್ರಿ ಹಾ
ನಕ್ಕು
ಇಷ್ಟು ಬೇಕು ನಿಮ್ಗ
ಹ ಬ್ರೋ
ಅದೇನ್ ಅಪ್ಸೆನಲ್ ಅದೆಯ
ಹಾ ಬ್ರೋ ಅವ ಮೂರು ಇವ್ ಮೂರು ಬ್ರೋ
ಇಷ್ಟ ರೇಟ್ ನಮಕ್ ಹದಮೂರ ಇದಮೂರ ಡಿಗ್ರಿ ಫುಲ್ ಮುಗ್ಯವರ್ಗ
ಹಾ ಬ್ರೋ ಮುಗಿಯವರೆಗು
ಹ ನಮ್ದು ಇದೆ ಇದ್ತ್ ಬ್ರೋ
ಯಾವ ಬ್ರೋ
ಇದು ಸೋಷಲಜಿ ಪೊಲಿಟಿಕಲ್
ಹ್ಮ್ ಹ್ಮ್ ವಾ್ ಹೌದ್ ಬ್ರೋ
ಹಾ ಅದ್ರ ಮೇಲೆ ನಾನ ಇವಾಗ ಬಿ ಆಡ್ ಆದ್ಞೆ ಮಾಡದು
ಹ್ಮ್ ಹ್ಮ್ ಅದೇನೋ ಕಾಲೇಜ್ ಅಲ್ಲಿ ಅಪ್ಪರ್ ಐಡಿ ಸರ್ಚ ಮಾಡ್ಬೇಕಂತ ಅಲ್ ಬ್ರೋ ಮಾಡಿದ್ರಿ
ಹಾ ಬ್ರೋ ನಮ್ದು ನಿಮ್ದ ಎಲಾ ಯನಿವರ್ಸಟಿ ಸೇಮ್ಗುತ್ತತ್ತಲ್ಲ
ಹಾ ಬ್ರೋ
ಇನ್ನುೂ ಮಾಡಿಲ್ಲ ಬ್ರೋ ಏನಕ್ ಗೊತ್ತಾ ಇದ್ ಲಾಸ್ಟ್ ಡೇಟ್ ನಾಳೆ ಅಂತ ಹೇಳತವ್ರರು ಇಪ್ಪತ್ ನಾಲ್ಕಕೆ
ಹಾ ಬ್ರೋ
ಹ ನಾನು ಇನ್ನು ಅದ್ರ ಬಗ್ಗೆ ಅಷ್ಟು ಕೇರ್ ತಗೊಂಡಿಲ್ಲ
ಹಾ ಹ
ಬಾೇಕಾದ್ರೆ ಇವತ್ತೇನಾದ್ರು ಲಾಸ್ಟ್ ಡೇಟ್ ಇದೆಯಾ
ಎಲ್ಲ ಬ್ರೋ ನಾಳ ಇನ್ನು ಇನ್ನೊ ಒಂದ್ ತಿಂಗ್ಳ ಇದೆ ಅಂತದ
ಇನ್ನ ಒಂದ್ ಮಂತ್ ಇದೆಯಾ
ಹಾಬಾ
ಹಂಗಾದ್ರೆ ಇರ್ಲ್ ಬಿ್ರ ಆರಾಮಾಗಿ ಮಾಡ್ಕೊಂಡ್ರತ ಇಲ್ಲ ಬತ್ತೆವಾಗರು ಫುಲ್ ಪ್ರೆಷರ್ ಅಲ್ಲಿ
ಹಾ ಬ್ರೋ
ಹಾ ಏನೋ ಮಾಡಕ್ ಹೋಗಿ ಇನ್ನ ಇನ್ನ ಆಗ್ಬಿಡುತ್ತೆ
ಹೌದಾ
ಹ ಅದಕ್ಕೆ ನಾ ಸರಂದಿಷ್ಟ್ ಕೇಳ್ಬಿಟ್ಟು
ಹಾಬಾ
ಆಮೇಲ್ ಸರಿಯ ಏನಾದ್ರು ಮಾಡಿಲ್ಲ ಆಯ್ತು
ಚೆನ್ನಾಗಿ್ ಬಂದಿದೆ ಒಬ್ಬ
ಹಾ ಬ್ರಿಜಾಟ್ ನೋಡಿ ಇಬ್ರ ಚೆನ್ನಾಗ ಆಗಾಗಿದೆ ಬಟ್ ಒಂದ ಎರಡು ಸಬ್ಜೆಕ್ಟ್ ಸ್ವಲ್ಪ ವೀಕ್ ಆಗಿದೆ ಅಷ್ಟೇ ಅಂದ್ರೆ ಜಸ್ಟ್ ಬಸ್ ಅಂತತ್ರ ಆಗಿದ ಇುವೆ
ಆ ರಿಸಲ್ಟ್ ಬಂದಿದೆಲ್ಲಬ್ರು
ಹಾ ಎಲ್ಲಾನು ಬಂದಿದೆರಿಂ ಬಟ್ ಇನ್ನು ಸಿಕ್ಸ್ ಎಮ್ ಬಂದಿಲ್ಲ ಇದು ಸಾರಿ ಸಿಕ್ಸೆಮ್ ಮೊನ್ನೆ ನಾಳೆ ಇದೆ ಎಕ್ಸಾಮ್
ಹಾ ಬ್ರೋ
ಿಫ್ ತಂಬದ ಬಂಜಿಲ್ಲಾ ಹ ಮತ್ತ ಮ ಅದು ಬಿಟ್ರೆ ಫಸ್ಟ್ ಸಮ್ದು ಮ ಸೆಕೆಂಡ್ ಸೆಮು ಥರ್ಡ್ ಸೆಮು ರ್ ಸೆಮು
ಹಾ ಹಾಬ
ರಿಸಲ್ಟ್ ಆಗಿದೆ ಬ್ರೋ ಒಂದು ಸ್ಪೋಟ್ಸಮು ಏಿ ಏ್ಟಿ ಫೈವ್ ಆಗಿದೆ
ಹಬೋ
ಹ ಸೆಕೆಂಡ್ ಸೆಮ್ದು ನೈಂಟಿ ಟೂ ಆಗಿದೆ
ಹಬರ
ಹ ತರ್ಸಮ್ ಬಂದ್ಬಿಟ್ಟು ಸಿಕ್ಸ್ಟಿ ಫೈವ್ ಆಗಿದೆ
ಹೌದ್ರಾ
ಹಾ
ಚೆನ್ನಾಗಾಗಿದೆ ಗೌರ್ಮೆಂಟ್ ಸೆಟ್ ಮಾಡ್ತಾರ ರಾ ಬೇ್ಯಾಡ
ಹಾಂ ಬಿ ಎಡ್ ಗೌರ್ಮೆಂಟ್ ಶಲ್
ಹೌದ್ರಾ
ಹಾ
ಆ ಕಡೆ ಬರ್ತೀ ಬ್ರೋ ಯಾವ್ದಾರ ಕಾಲೇಜು ಹಾಸ್ಟ್ಲು ಜಗಿಸ್ಲೋ ನೋಡ್ತರಿ ಬ್ರೋ
ಹ ನೀವ ಏನ್ ಮಾಡ್ಬೇಕ ಅನ್ಕೊಂಡಿದೀರಾ
ನಾವು ಎಲ್ಲಲ್ಲಿ ಭ ಮಾಡ್ಬೇಕಂತ ಮಾಡಿದಿದ್ರ
ಎಲಲ್ ಬಿ ಲಾಯರ ಎ ವಿಕೆಟ್ ಲಾಯರ್
ಹಾ ಬ್ರೋ
ಮಾಡಿ ಬ್ರೋ ಮಾಡಿ ಸಕತಾಗಿದೆ
ಏನೋ ಮಾಡ್ಬೇಕು ಅದಕ್ಕೆ ಅದೇ ಗೌರ್ಮೆಂಟ್ ಸೀಟ್ ಆದ್ರೆ ಕಮ್ಮಿ ಆಗತ್ ಬ್ರೋ
ಹಾ ಗೌರ್ಮೆಂಟ್ ಸೀಟ್ ಆದ್ರೆ ಕಮ್ಮಿ ಆಗುತ್ತೆ ಬಟ್ ಏನ್ ಏನ್ ಮಾಡಕಲ್ ಬ ಎಲ್ಲಾರು ಗೋರ್ಮೆಂಟ್ ಸೀಟ್ ಅನ್ಕನ್ಸಕ್ಕ್ರೆ ಆಗತ್ತಾ
ಹಾ
ಹ ಗೌರ್ಮೆಂಟ್ ಸೈಟ್ ಮೇಲೆ ಪ್ರೈವಟ್ ಸೈಟ್್ ಹ ಯಾವಾಗ್ಯ ಏನಾಗಬೇಕಾದಾಗು ಆಗುತ್ತೆ ತ್ತ
ಹಾ ಬ್ರೋ
ಮತ್ತೆಬ್ರು ಎಲ್ಲ ಬರೋ ಆ ಕ್ರಿಕೆಟ್ ನಮ್ದ ಒಂದು ಟೀಮ್ ಬಂದಿತ್ತಾ
ಹೌದು ಬ್ರಾ
ಹಾ ಅವ್ರನ್ನನೆಲ್ಲಾ ಕ್ರಿಕೆಟ್ ಆಡ್ತವ್ರೆ ನಾವು ಸುಮ್ನೆ ಆಚ್ ಆಗಟ್ಕೊಂಡ್ ನಡ್ತವ್ನಿ
ಹೌರ ಎಲ್ಲಾ ನಿಮ್ ಫ್ರೆಂಡ್ಸ್ ಏನ್ರು
ನಮ ಫ್ರೆಂಡ್ಸ್ ಬಂದ್ಬಿಟ್ಟು ಸೂಪರ್ ಇಲ್ಲ
ಹ ಸ್ಕೂಲಲ್ಲೆಲ್ಲ ಇದು ಕಾಲೇಜ್ ಇದು ಕಾಲೇಜಿಂದ ಡಿಗ್ರಿ ಬಂದ್ಮೇಲೆ ಪರಿಚಯ ಆಗಿರೋದು
ಹೌದ್ರಾ
ಹ ಒಂದ ಎಂಟು ಜನ ಇದ್ದಾರೆ
ಹ್ಮ್ ಹ್ಮ್
ಯಾವಾಗ್ ನೋಡಿದ್ರು ಒಂದೇ ಹತ್ರನೇ ಇರ್ತವೆ
ಹೌದ್ರಾ
ಹ ಪಟ್ಟ ಬಿಟ್ಟೋಗೋ ಮಾತ ಇಲ್ಲ
ಹಾ ಹಾ ಈಗ ನಾಳೆ ಹೋಗ್ತರಲ್ಲಪ್ರ
ಏನ್ ಮಾಡಕಲ್ಲ ಬ್ರಡ್ಸ್ನೆಲ್ಲ ಬಿಟ್ಟೋಗುತ್ತೆ ಆದ್ರೂ ಬೇಜಾರಾಗುತ್ತೆ ಬಿಟ್ಟೋಬೇಕದ ಪರಿಸ್ಥಿತಿ ಬಂದಿದೆ ಆದ್ರ ಬಿಟ್ಟೋಗ್ತಾ ಇದ್ವಿ
ಒಳ್ಳೆಲ್ಲ ಯಾವ ಒಂದ್ ವರ್ಷಿಗೆ ಎರಡ್ ವರ್ಷ ಸ ಕಣತರಲ್ಲ ಅಬ
ಎಲ್ಲಾರೂ ಏನ್ ಗೊತ್ತಾ ಎಲ್ಲಾರ್ದ ಯಾವ್ದಾದ್ರು ಒಂದ್ ಜಾಬ್ ಆದ್ರೆ
ಹಾ ಬ್ರೋ.
ಎಲ್ಲಾದ್ರೂ ಸೇರಕ ಆಗತ್ತೆ ಮಂತ್ಲಿ ಇಲ್ಲ ಒನ್ ಇಯರ್ಗೆ. ಒನ್ ಮಂತ್ಗೆ ಸಿಕ್ಸ್ ಮಂತ್ಗೆ ಅಂಗೆ.
ಟ್ರಿಪ್ ಅದು ಮಾಡಕ ಆಗುತ್ತಾ ಬ್ರೋ.
ಹಾ ಟ್ರಿಪ್ ಆದು ಮಾಡಕಾಗತ್ತೆ.
ಹ್ಮ್.
ನೋಡ ಬ್ರೋ ಎಲ್ಲಾನು ಎಲ್ಲ. ಸೆಟ್ಲ್ ಆಗಬೇಕ ಎಲ್ಲಾನು.
ಹಾ ಬೋ ಇವಾಗೆಲ್ಲಾ ಲೈಫಗೋಸ್ಕರ ಬ್ರೋ.
ಹಾ ಬ್ರೋ.
ಎಲ್ಲ ಲೈಫ್ಗೋಸ್ಕರ ಬ್ರೋ.
ಹ ಬ್ರೋ ಈ ಓಡಾಡೋದೆ ಲೈಫಗೋಸ್ಕರ ಅಲ್ಲ ಬ್ರೋ ಎಲ್ಲಾನು.
ಎಲ್ಲಾ ಲೈಫ ಬ್ರೋ ಮತ್ತ ಏನಿಲ್ಲ. ಬ್ರೋ.
ಏನ್ ಸಾಯಂಕಾಲ ಅಷ್ಟ್ರೊಳಗ ಏನ್ ಕೊಡ್ತಾರೆ ಬ್ರೋ.
ಬ್ರೋ ಅಷ್ಟೇ ರಿ ಬ್ರೋ ನನ್ಗೊಂದ್ ಕಾಲ್ ಬರ್ತಾ ಇದೆ ನಾನ ಆಮೇಲ್ ಮಾಡ್ತೀನಿ.
ಆಯ್ತು ಓಕೆ ಬ್ರೋ.
ಓಕೆ ಬ್ರೋ.